ನೀನ ಹೇಳಾಕಟತಿಿನ
ಅಯ್ಯ ಇದ ಇವತ ಬಸ ಮುಂದ್ ಹೇಳ್ಕತಿದ್ವಿ ನೀನ್ ಹೇಕತಿದ್ ಹಓ್ ನಾನ್ ಹಡಗಿಲ ಇದ್ ಹೇಕತಿದ್ದೆ ಅಡಗಲ ಮತ್ತೆ ಮನಲ್ಲ ನೋಡ್ಕೊಂಡು ಹೋಗ್ ನೋಡ್ೊಂಡಿದ್ವಲ್ಲ ನಾನು ರೂಪನ ನೋಡ್ಕೊಂಡಿದ್ದಕ್ಕಿಂತ ಜಾಸ್ತಿ ಬೇರೆದವರೆಲ್ಲ ಸು್ನೆ ಬರೋದು ಹೋಗದ್ ಮಡರ್ ಒ್ ತಿಂಗಳು ಪೂರ್ತಿ ಹ ರಾತ್ರಿಲ್ಲಾ ನ ಇದ್ದಿನಿ ಹಗಲ್ಲ ರೂಪಾದಾಳ
ಹೌದಾ ಕರೆಕ್ಟ್
ಲಿ ಬಂಗಾರ ಆಯ್ತಾ ಆಯಿ ಹತ್ರ
ಹ್ಮ
ಕಾ ನೀವ ಇಬ್್ರರು ತಗೋದನ್ನ ಅವ್ ಯಾರ ನೋಡ್ೊಂಡ ಎಲ್ಲ್ರರು ಕೊಡ್ ಬಿಡ್ರ ಅಂದ್ ಬಿಟ್ರು
ಅಯ್ಯೋ ಹಾ
ಹಾಂಕ್ಕಿ ಒಂತ ತಲಿ ಕೊಟ್ಟ್ರ ನಂಗ ಒಂದಂತಲಿ ಕೊಟರು
ನೀಂಗ ಕೊಟ್ಟರುಕ್ಕ
ಇನ್ನು ಗುಂಡುಗಳಿದ್ದು ಒಂತಲಿ
ಹಾ
ಅಷ್ಟು ಗುಂಡಗಳು ನನಗ್ ಕೊಟ್ಟರ್ನ ಏನಾರ ಮಾಡಕೊ ಅಂತ ಹೇಳಿ
ಗಟ್ಟಿಗಂಡಕ
ಗೊಂಡಷ್ಟುಕಿ ಒಂದ್ ಹಾಕೆ ಇತ್ತು ಆಕ್ಕಿಲಾ ಕೆ ಇಟ್ ಕೊೊಟ್ಟಾರ
ಓವ ನೋಡಕ್ಕ
ಹ್ಮ್
ನಿಮ್ ಕಾಕ ಒಳ್ಳೇನ್ ನ್ಯಾಯ ಇದನ್
ಕರೆಕ್ಟ್ ಆಗಿ ಇದು ಮಾಡ ಅವ್ರರು ಯಾರು ಬಂದಿಲ್ಲ ನೋಕೊಂಡಿಲ್ಲ ನೋಡ್ಕೊಂಡಿದಿದ್ದಾರೆ ನೀನು ಅವಕಿ ರತ್ರಿ ಹಗ ನೋಡ್ಕೊಂಡಿ್ರ ನೀಬ್ರು ಅಂತ ಹೇಳ್ಬಿಟ್ಟ ನಮ್ಮ ಇಬ್ಬ್ರಗ ಇದನ್ ಮಾಡಿದ್ ನ್ ಮಗ ಯಾರೇನ ನೋಡ್ ಹೊಂಡಿದ್ದ್್ರಾವಾರ್ ಅವರಿಗೆ ಕೊಡ್ರ ಅಂದರು ನಾವೇನ್ ಬಂದಿವೀ ಹೋಗಿ ಅಷ್ಟ ಮಾತಾಡ್ಿವೀ ಹೋಗಿವಿ ರಾತ್ರಿ ಹಗ್ಲ ಅವ್ರ ಜೊತೆಕಿಂದ ತಡ್ಕೊಂಡಿದ್ದಿದ್ದ ಅವ್ರು ಅವ್ರಿಬ್ಬ್ರಿಗೆ ಕೊಡ್ರಿ ಅಂತಂದ್ರು ಮತ್ತೆನ್ ಕ ಮುಚ್ಚ ಚಿಲ ಏನೇಿಲ್ಲ ಎಲ್ಲರೂ ಹೇಳಿನ ಕೊಟ್ಟಾರ
ಹ ಹೌದ್ ಮತ್ತತ್ ಯಾಕಂದ್ರೆ ಎಲ್ಲಾರ್ಗ ಗೊತ್ತಿದ್ದಿದ್ದಐ್ತಲ್ಲಕ್ಕವಾ
ಹ್ಮ್ ಅಕೆ ಬಡ ಬಡ ಹ ತಾಳಚೆ ಮಾಡ್ಕೊಂಡ
ಯಾರು
ರೂಪಾದೇವಿ
ಈಗ ತಾಳಿ ಚೈನ್ ಮಾಡ್ಸಿಲ್ಲ
ಹ್ಮ ಮಾಡರ್ಸಿದ್ಾಕಿ ಮನ್ನಿ ಅವ್ರು ಶ ಶಾಲಾ ಹುಡುಗಿಣಿ ಬೇರೆ ಮಾಡಿದ್ರಲ್ಲ ಸಾನುಸುಪ್ಪುಗ
ಹ್ಮ್
ಅವ್ರೋರ್ ಒಂದ್ ಎರಡು ತೊಲೆ ಹಾಕಿದ್ರ ಮತ್ತ ಅಂಬ ಸೌಕರ್ತಿದ್ ಒಂದ್ ತೊಲಿ ಇತ್ತು ಮೇಲಕ್ಕ ಇರೋಕ ಕೂಳಡ್ಡಿ ಇಟ್ಟಿದಲ ಎಲ್ಲ ಸೇರ್ಸ್ ಶರಣ್ ಆಗ್ತೀ ತಳಚೆರ್ ಮಾಡ್ಕೊಂಬದ್ ಮನ್ನೆಕಿ ಅನ್ವರ್ರಿಗೆ
ಅಯ್ಯೋ ಚಲೋ ಅಕ್ಕ ಬಿಡು ಮತ್ತೆ
ಬ ನೀ ಏನೋ ಹೇಳದ್ ನೋಡ ಅದೊಂಡ ೈಲ ಹೇಳ್ತೀನಿ ನಿನ್ಗ ರೀ ಸ್ಾನ ನೋಡ್ರಿ ತಿಂಳ ತಿಂಗಳ ದುಡ ಕತ್ಬಿಾಳ ಅ ಸಣ್ಣ ಹುಡುಗ ದುಡ ಕಾಳ ನಡ್ರಿ ಅನ್ಲಕ್ಕೆ ಬಸಪ್ಪಗ
ಹ್ಮ್
ಹೌದು ರೂಪಾ ನಾನು ದುಗ್ಲಿಿಕತ್ತನ್ಿ ರೂಪಾ ನಾನ್ ಕೂತ್ಳಗತಿಲ್ಲ ಅಂದವ ಅದು ನೀ ನೀ ನೀ ಅನ್ಕೋ ನೀ ಕುೂ ಉಳ್ಗತ್ತೀ ನೀ ತಿಳ್ಕೊಂಡ ನನ್ ಯ ಕೇಳ್ತೀಿಾನು ತಿಂಳ ದುಡಿಿಲಿಗತ್ತಿನಿ ನಾನು ತಿಂಗಳ ಮೂರ್ನಾಕ್ ದುಡಿತೀನ ನೀ ದುಡಲ ನೀ ತಿಳ್ಕೊಂಡ ನನ ಏನ್ೇಳ್ತಿನನಿ ಅಂತ ಅ ಹ ಸಾಕ್ಸುೇ ನಾನ ಉಿ ಕತ್ತಲಿ ಅಂತಂದುಳು ನೀಂದುಳಿ ಕತ್ತಿದೆ ರೂಪ ರುಪಾನ ಏ ದುಡಲಿಿಕತ್ತ ಅಂದ ದಿನದ ನಿನ್ ಜೋ್ ರೊತೊಡಲ್ಲ ನ ಹ ನಿನ್ ನಿ ಮೈ ಮೈನ ಇಲ್ಲರಿ ಅದ ಬಿಡು ನಿ ಅಂತವಾ ಅಂದ ಮತ್ತೆೇನೊಂದು ಗೌಡ ರೊಕ್ಕನ ಇಡಲ ಇರಲ್ರಿೀ ಜೋವನ ಈಗ ತಗೋಬೇಕಂದ್ರೆ ಅಂತ್ದ
ಕೆಲ್ಸ ಕಚ್ಚ ಹಣಕ್ಕಕ್ಕೆ
ಯಾರು
ರೂಪಾಯ ಮಂದಿಗಸ
ಚಳ
ಹಚ್ಚಳ
ಹ್ಮ್ ಗೌಡ್ರ ಜೋಮನ ರೊಕ್ಕ ಇಡಲ್ಲ ಆಗರ ನೋಡ್ರಿ ರೊಕ್ಕ ಇಡ್ರಿ ಅಂದಲ ಹ ಯಾಕ ನೀ ಎತ್ಲ ಎತ್ಸಲ ಇಡ್ಬೇಕನ ಅಂತಂದ್ರ ಮೊನ್ೆ ಹೇಳ್ತಾನ ಐವತ್ ಸಾವಿರ ರೂಪಾಯಿ ಅವಂದ್ ಇದ ಅಂದ್ರ ಇವ್ ಕೆಲಸ ಮಾಡಸ್ಕೊಂಡರು ಬೇಗ್ ಬೇಕ್ ಕೊಡಂಗಿಲ್ಲ ಆ ಬಂದಿಲ್ಲ ಕಂತತ್ ಕಟ್ಟೋದಿತ್ತ ಒಂದು ರೂಪ ಕಂತತ್ ಕಟ್ಟದದಾರಾರ ಕ್ಕ ಕೊಡ ಒಾಗ ಗೊಿರ್ತ ಅವ್ಿಗೆದಿರ್ಳೆ ಅ್ರ ನಾ ಜೋನಾಗ ಎಷ್ಟ ಇಿತಾನೋ ಗೊದ ಈ ಕದ್ದ ನೀವನಗ ಕೊಡ್ತಳಂತನ ಗೊತ್ತದ ಅವನಿಗೆ ಅಕೇನ್ ಯಾರಿಗನು ಕೊಡಂಗಿಲ್ಲಾಕ್ಕಿ ಹತ್ ರೂಪಾಯಿ ಖರ್ಚ್ ಮಾಡಂಗ ಇಲ್ಲ ಯಾರಿಗಗ್ನು ರೂಪಾಯ ಕಡಿಮ ಇದಿದ್ದವ ಐವತ್ತು ಸಾವ ರೂಪಾಯಿ ಕೊಡುವಂತ ಅಂದನ ಈಕಿ ಐವ್ ಸ್ವ ರೂಪಾಯ ತರಕ್ಗಗಳಳ ದಬ ದಬ ದಬ ಬಂಡಲ್ ಬಿಳಳ್ಗತಾವಕಿರ್ ಬಲಯಾಕ
ಹಾ
ಐವ ಸಾವರ ರೂಪಾಯಿ ಕೊಡ ಅ್ರ ಎರಡ್ ಲಾ ರೂಪಾಯಿ ಬಿದ್ದವು ಬೀರುದಗನನು ಕಲ್ ನೋಡ ಯಾಕ ನಂದನ್ ರೊ ಎ ಹತ್ತತಂದ್ರ ಕಿ ಹತ್ತತ ನೋ ಕಳಗಂಟ
ಯವ್ವ ನಾ ಅವಲ್ಲ ಅಕ್ಕ
ಬಲೆ ಕೂಡಿಟ್ಟಿರ್ತೈತಿ ದಿನ ಸಾವಿರ ಎರಡ್ ಸಾವಿರ ಜೋಮ ಹರಸ್ತೈತಿ ಅಕ ಮಕ್ಕಳು ಹ ಮಕ್ಕಳಿಗೆ ಅವ್ನೆ ಕೊಡ್ತಾನೆ ಐದನೂರು ಸಾವಿಗೆ ಸೂಪರುಗ ಮುಂಜೆ ದಿನಲ್ಲ ಸಂಜೆರೆ ಕೊಡ್ತಾರೆದಐನೂರು ರಪಾಯಿ ಇಬ್ರಿಗೆ ಗಲ್ಲ ಕೊಟ್ಟಾರ ಅವ್ರ ಇಬ್ಬರಿಗ ಒ ಗಲ್ಲ ಹಾಕ್ಬೇಕರು ತಿನ್ನಾಕ ಸಪ್ರೇಟ್ ಕುಡ್ತಾನ ತಿನ್ನಾಕ ಐವತ್ತು ನೂರು ಕೊಡ್ತಾನ ಗಲ್ಲ ಹಾಕ ಅಂತಐನೂರು ನೋಟ್ ಕೊಡ್ತಾನ
ಬಾರಿ ಬಿಡವ ಬಾಳ ಚಂದಾಗೇನ್ ಬಿಡವ ಬಸ್ಸು
ಐದ ಐದನೂ ರೂಪಾಯಿ ಕೂಡ್ಸಿಟ್ಟ ಬಿಟ್ಟು ಅವ್ರ ಐವ ಸಾವಿರ ರೂಪಾಯಿ ಮಾಡಿರಿಬ್ರು ಸೇಕೆರೆ
ಅಯ್ಯೋ ಅಕ್ಕವಾ
ಐವ್ ಸಾವಿರ ರೂಪಾಯಿ ಮನ್ನ ಏನ್ ಮಾಡಿದ್ರು ಹೋಗ್ಬಿಟ್ಟ ಒಂದು ಎ ಸಿ ತರ್ಸದ್ ತರ್ಸಿದ್ರು ಹೋಗಿ
ಹ್ಮ್
ಅವನಿಗೆ ಸ್ವಲ್ಪ ಪ್ರತ್ರಾಸ ಅಲಕತ್ತತಿತ್ತಲ್ಲಾ ಗಾಳಿ ಬಾಳ ಬೇಕಾಗಿತ್ತು ಬೇಸಿಗೆ ಬೇರೆ ಇತ್ತಲ್ಲಾ ಅಂ ಹೇಳೇಕೆ ಮತ್ತತ್ಂದ್ ನವತ್ವರ ರೂಪಾಯ ನವತ್ ಮೂರ್ ಸಾವಿ ರೂಪಾಯಯ್ತ ಅತ್ ಈ ಎ ಸಿ ಕೂಡ್ಸುದ್ರು ಮನಗೆ
ಹ್ಮ್
ಹಿಂಗ ಆಗೇತ್ ನೋಡು ಅವ್ರ ಮನೆ ಕತಿ ಹ ಹೆಂಗ ಐತಿತೆ ನಾ ಅದೇ ಅಂತಿನಿ ಅಕ್ಕ ಯಾ ಅವರ ನನ್ ಜೋಬ್ ನಗೆ ನರಾಕ್ಕೆಲ್ ಹೋತವ ಅಂದ್ರ ಈಗ ಕೂಡಿಟ್ಟಳ ನೋ ಐತ್ತುವ ರೂಪಾಯ ಕೊಡ ಅ್ರ ಎರ ಲಾಕ್ ರೂಪ ನೋಕಿ ಬೇಕತ್ತತನವ
ಅಲ್ಲಕ್ಕ ಅಕ್ಕಿ ನೋಡಿ ಎಷ್ಟ ಚಂದ ಕೂಡಿ ಇಟ್ಟಾಳ
ಕೂಡಿಡ್ತಾಳಲ್ಲ ಯಾಕಂದ್ರೆ ಯಾವಾಗ ಎಮರ್ಜೆನ್ಸಿ ಇವ ಕೈದುಬರಿ ಯತಲ್ಲ ಎಮರ್ಜೆಸಿ ಕೂಡಿದ್ರೆ ಯಾವಾಗ ಬರ್ತಾವಂತ ಕೂಡಿ ಇಟ್ರೆ ತಾಳಕ ಮತ್ತೇನ್ ಮಾಡಾಕೇನಾ ಯಾವಾಗ ರೇವ್ನಿಗೆ ಇಲ್ಲ ಅಂತ ಕೊಟ್ಟಿತಳ ಅಷ್ಟೇ
ಹ್ಮ್
ಹಗೆಲ್ಲ ಇದದು ಅದಾಳ
ಚಲ ಆಯ್ತ್ ಬಿಡಕ್ಕ ಸಾಕುವ ಗಂಡ ಹೆಂಡಟಿ ಎಲ್ಲಾರು ಕೇಳ್ರೆ ಖುಷಿ ಆಯ್ತಕ್ಕ
ಬಾಳ ಚಂದ ಅದಾರ ಅವರು ಈಕಡೆ ದೊಡ್ಡರಿಗೆ ದೊಡ್ಡವ್ರನು ಆಗಿಲ್ಲ ಅವರು ಇನ್ನ ಸಣ್ಣಗೆ ಸಣ್ಣ ಉಳುದಿಲ್ಲ ಅವ್ರರಿ ನಮ್ಮ ಮಧ್ಯದದಲ್ಲಿದಾರಬ್ರು
ಹಂಗಗೆ ಇರ್ಬೇಕಕ್ಕ ಅತಿ ದೊಡ್ಡರಾದ್ರೂ ಉಪಯೋಗಿಲ್ಲ ಅತಿ ಸಣ್ಣರಾದ್ರೂ ಉಪಯೋಗಿಲ್ಲ
ಹ್ಮ್ ಸೀರಿಯಸ್ ಆಗರೋ ಟೈಮ್ ಸೀಯಸ್ ಇರ್ತಾನನ ನಾರ್ಮಲ್ ಆಗಿ ಟೈಮ್ ನರ್ಮಲಾಗಿರುತ್ತಾನೆ ಖುಷಿಯಿಂದ ಇರ ಟೈಮ್ ಖುಷಿಯಿಂದ ಇರ್ತಾನ ಆ ಟೈಮಿಂಗ ಹೆಂಗ ಹೆಂಗ್ ಬಕ್ ಹಂಗ ಇದ್ಬ ಬಿಟಿರ್ತಾನ ನಂಗು ಖುಷಿ ಆಗತವ ಅವನ್ ಚಂದ ಇದ್ರರು ಸಾಕು ನನಗ ಬೇಕಾಗಿದ್ದಿದ್ದು ಅಷ್ಟ ಅಲ್ಲ ನನ್ಗ್ ಮೀನ್ ಅವಂದೈತಿ ಏನ್ ಇದಿದ್ದು ನೀನು ಅವನು ಒಂದ್ ದಿನ ನೋಡದಂದ್ರೆ ನೀನ್ ಇವನು ಅವಾನ ಬಸುವಂತ ಹಂಗಗೆಯ ನಾವ ಹೇಗ್
ಅದ್ಕ ಮನಿ ಕೊಟ್ಟಸ ಬರ್ತೀನಿ
ಒಂದೇ ದಿನ ಇದ ನೋಡವ ಹಿಂಗಿದ್ದವನ್ ಹಿಂಗಗ್ಯನ ಅಂತ ಹೇಳಳ್ಕ್ರೆ
ಅದ ಹೇಳಾಗ್ಂತೀವ ಆ ಮನೆ ಕಟ್ಟಸಕ ಬರ್ತಿನಿ ಅಂತ ಹೇಳಿ ನೀನು ಕಟ್ಟ
ಮಾಡಮ್ ಮಾಡಮ್ ಏನ್ ಮಾಡ್ ಪರ್ಮಿಷನ್ ಎಲ್ಲ ಬೇ ಬೇ ಸಿಗಲ್ವಾಗ ಮದ್ಯಾನನ ಎಲ್ಲ ಇವಾಗ
ಈಗ ಈಗ ರೇಖಾಕನತ್ರಕ್ಕೆನ ಅಂದ್ರ ಬೇರೆ ದಾರಿ ಇಲ್ಲ ಯಾವಾಗ ಸ್ಕೂಲದು ಅದ ಕುಕ್ಕೆಸುಮಾ ಅಂತರ ಏ ಮನೆ ಕಟ್ಸಿದೆ ಅಂದ್ರೆ ಸುಮನೆ ಹೋಗಬೇಕಕ್ ಮನೆ ಕಟ್ಟಿದ ಅಂದ್ರೆ ಸುಮ್ ಹೋಗ್ಬೇಕು ಹೇಳಂಗಿಲ್ಲ ಕೆಳಂಗಿಲ್ಲ.
ಎಲ್ಲ ಅದು ಪರ್ಮಿಷನ್ ತೋಗೋಳಾಕತ್ತರ ಸ್ವಲ್ಪ ಟೈಮ್ ಹಿಡಿತೈತಿ ಅಂತ ಮುಗಿಸಿ ಕೊಡ್ತೇನ ಅಂದಾನ. ನಮ್ಮ ನಾವಂತ್ತ್ರ ಕೇಳಾಕು ಆಗಲ್ಲ ತೀರ್ಗಾಮುರ್ಗ ಕಟ್ಟಿಕೊಡೋರ ಅವರ ಅದಾರ ಏ ರೊಕ್ಕಕ್ ನಮ್ದು ಉಳಿದಿದ್ದ ಹದಿನೈದು ಲಾಕ್ ಉಳದೈತಿ ಮೇಾಲಿಂದೆಲ್ಲ ಅವ್ರ ಹಾಕಿ ಕಟ್ಟಿಕೊಡಬೇಕಲ್ಲ ಓಟು
ಹ್ಮ್ ಹೌದಕ್ಕ.
ಅಕಿನ ಅಂಬಾಸಾವಕರ್ತಿದ ಹೊಲ ಆಯ್ತಿಯಲ್ ಓಸು ಮಂದಿಗ ಬರದ ಹೋಗ್ಯಾಳ ಒಬ್ಬಬ್ರ ಒಬ್ಬರು ಜಗಳ ಹಚ್ಚೋದ ಬೇಡ ಬೇಡ ಅಂತ ಹೇಳಿ.
ಈಗ ಅದ ನೋಡಿದ್ರಣಕ್ಕ ಯಾರ್ಯಾರಿಗೆ ಇದ ಆಗೈತಿ.
ಹ್ಮ್ ಈಗ ಬಂತಲ್ಲ ಮೊನ್ನೆ
ಹಾ ಯಾರ್ಯಾರ ಹೆಸರ್ಲೆ ಮಾಡೆತಕ್ಕಾ.
ಸಿದ್ದುನ ಹೆಸರ್ಲೆ ಎರಡಕ್ಕರ ಶರಣು ಹೆಸರ್ಲೆ ಎರಡಕ್ಕರ ಅಭಿ ಹೆಸರ್ಲೆ ಎರಡಕ್ಕರ ಹ ಬಸುನ ಹೆಸರ್ಲೆ ಎರಡ್ ಎಕರ ಮಾಡ್ಯಾಳ ಹೊಲ.
ಹೆಣ್ಣಮಕ್ಕಳಿಗ ಏನು ಮಾಡಿಲ್ಲನ?
ಹೆಣ್ಣ್ಮಕ್ಳಿಗೆ ಯಾರಿಗು ಮಾಡಿಲ್ಲ ಆಕಿ ಮೊದಲಿಂದನ ಹೇಳಕೊಂತ ಬಂದಿದ್ಲ ಆಕಿ ಸಿದ್ದ ಸೀ ಮೊದಲಿಂದ ಏನು ಹೇಳಿದ್ಲ ಅಂದ್ರ ಬಸುಗ ಮನಿ ಇಲ್ಲ ಮನಿ ಕೊಡ್ತೀನಿ ಅವ್ರಿಗೆ ಹೊಲ ಎಲ್ಲ ಹೊಲ ಕೊಡ್ತೀನಿ ಅಂದಿಲ್ ಆಕಿ ಬಟ್ ವೀಲ್ನಾಗ ಹಂಗ ಮಾಡಿಲ್ಲಾ. ಎಲ್ಲಾರಿಗ ಯಾಡ್ ಯಾಡ್ ಎಕರ್ ಬರ್ದಾಳಕಿ ಜಗಳ ಮಾಡ್ಕೊಲೋದ ಬೇಡ ಅವ್ರ ಅಂತ ಹೇಳಿಕ್ಯಾರ ಮನಿ ಒಂದ ಬಸುಗ ಬರ್ದಾಳಕಿ.
ಮತ್ತ ಇದಕ್ಕ ನಿಮ್ ಕಾಕಗ
ಅಭಿಗ ಬರ್ದ ಕಾಕಾಗೆ ಬರ್ದಂಗೆ ಎಲ್ಲ ಲೆಕ್ಕ.
ಆದ್ರೂ ಮಗ ಬೇರೆ ಮೊಮ್ಮಗ ಬೇರೆ ಅಲ್ಲವಾ
ಅವ್ರ ಮಗನ್ ಲೆಕ್ಕ ಕೊಟ್ಟಿರಅಂದ್ರ ಮೂರ ಪಾಲ ಮಾಡ್ಬೇಕಾಕ್ತಿತ್ತ ಅಲ್ಲಿ ನಮ್ ಬಾಬಾಗ ದೊಡ್ಡಾಬಾಬಾಗ ಕಾಕಾಗ -
ಹ್ಮ
ಆಕಿ ಹಾಂಗ ಲೆಕ್ಕ ಮಾಡಿಲ್ಲ ಅಳಿಯಂದರ ಮಕ್ಕಳ ಲೆಕ್ಕ ಹಿಡದ ಮಾಡ್ಯಾಳ ಆಕಿ.
ಮೊಮ್ಮಕ್ಕಳಿಗ ಇದನ್ ಮಾಡ್ಯಾಳನ ಆಕಿ.
ಕಳೆದ ಮಾಡ್ಯಾಳ ಆಕಿ ನಾಲ್ಕು ಮಂದಿಗೆ ಅಬ್ಬ್ಯಾಗ ಶರುಣುಗ ಬಸುಗ ಸಿದ್ದು ಅಣ್ಣಾಗ ಮಾಡ್ಯಾಳ. ಅದು ಮತ್ತ ಶರಣುಗ ಓಟ್ಟ ಹೊಲ ಇಲ್ಲ ಆಕೆ ಮೊದಲು ಮಾತಾಡಿದ್ಲು ಶರಣು ಹೊಲ ಇಲ್ಲ ಶರಣೋಗ ಹೊಲ ಕೊಡ್ತೀನ ಅಂತ ಅಂದಿದ್ಲ ಆಕಿ ಬಾಯಿಂದ ಬಂದಿದ್ ಮಾತಿತ್ತ ಅದು ನಾಲ್ಕು ಮಂದಿಗೆ ಕುಂದ್ರಿಸಿಕೊಂಡು ಹೇಳ ಅಂದಿರಂತ ಮತ್ತ ಶರಣಗರ ಹೊಲ ಇಲ್ಲ.
ಹ್ಮ್
ಅಬಿ ಕೇಳಿರಂತ ಅಬಿ ನಿನ್ನ ಹೊಲ ಬಿಟ್ ಕೊಡ್ತನಿ ಶರಣುಗ ಅಂದ್ರಂತ ಆಯತ್ರಿ ಪಪ್ಪ ಅಂದ ಅಂತ ಬಿಟ್ಟ ಕೊಡ್ತೇನ್ರಿ ಅಂದತ್. ಬಸುಗ ಕೇಳಿದಂತ ಬಸ್ಸು ನಾನು ಬಿಟ್ಕೊಡ್ತೀನಿ ಅಂದಂತ.
ಅಯ್ ಹಾ.
ಸಿದ್ದುಗ ಕೇಳಿದ್ರ ಬಿಟ್ಕೊಡಲ್ಲ ಅಂದಂತ ಅವ.
ಹ್ಮ್ ಹೌದನ.
ಹ್ಮ್ ಈಗ ಬಸ್ಸನು ಬಿಟ್ ಕೊಡ್ತೀನ ಅಂದಾನ ಅಭಿನು ಬಿಟ್ ಕೊಡ್ತಿನಿ ಅಂದಾನ್ ಶರಣುಗೆ. ಆಯ್ತ ತೊಗೊರಿ ಆಗ್ತವರ ನಮ್ಗ ಹೊಲ್ಲ ಅದ ಅವನಿಗೆಲ್ಲ ಹೊಲ -
ಇವ್ರಿಗೆ ಅದಾವನ ಅಕ್ಕ ಅಲ್ಲಕ್ಕ ಅಣ್ಣತಮ್ಮಂದಿರ ಯಾರ ಹಿಂಗಿರ್ತಾರ ಬಿಟ್ ಕೊಡ್ತೀನಂತ ಹೇಳಿ
ಹಾ ಬಿಟ್ ಕೊಟ್ಟವ್ ಅಬಿ ಬೆಡ್ರಿ ಪಪ್ಪಾ ಅವ್ರಿಗ ಇಲ್ಲ ಅವ್ ತೊಳೋಲಾಕ್ಕ ಅಂದ ಅವ. ಸ್ವಂತ ಇದ್ರನ ಬಿಟ್ಕೊಡಲ್ಲ ಒಂದ್ ರೂಪಾಯಿ ಸ್ವಂತ. ಬಿಟ್ಟಕೊಡಲ್ಲ ಈಗಿನ್ ಕಾಲದಾಗ ಕಾಕಾ ಈ ನಂಬಲ್ಲಿ ಹೆಂಗ ಅಂದ್ರೆ ಕಾಕಾ ಏನ್ ಹೇಳದ್ರ ಅಂದ್ರೆ ಅದ ಇಕಿಂದ ಯಾಕಂದ್ರ ಇಕಿಂದ ಆಸೆನೂ ಅದೇ ಇತ್ತದು. ಶರಣು ಹೊಲ ಇಲ್ಲಂಬ ಅ ಆಸೆಐತಕಿ ಅಕಿಂದ ಆಸೆ ಈಡೇರ್ಸಲತ್ ಹೇಳ್ದವನ ಕಾಕಾ ನಾ ಯಾರ್ಗೂ ಫೋರ್ಸ್ ಮಾಡಲ್ಲ. ಅಕ್ಕಿನ ಆಸೆ ಹಿಂಗಿತ್ತು ಅದು ಅಕ್ಕಿ ಹೇಳ್ಕೊಂಡುಳು ಹೇಳ್ಕೊಂಡುಳು ಎಲ್ಲರ ಹತ್ರನು.
ಹ್ಮ್
ನಾನ್ ಯಾರಿಗೂ ಫೋರ್ಸ್ ಮಾಡಲ್ಲ ಅವ್ನಿಗೆ ಹೊಲ ಇಲ್ಲ ನಿಮ್ಗೆ ಆಲ್ರೆಡಿ ಎಲ್ಲರಿಗು ಹೊಲ ಅದ.
ಹ್ಮ್
ಹದ್ನೈದ ಎಕರ್ ಅದ ಶರಣು ಶಿದ್ದುಗ್ನು ಅದ ಅಭಿ ಅವ್ರ ಕಾಕಾ ಅವ್ರದನು ಅದ. ಮತ್ ಅವನಿಗೆ ಏನು ಇಲ್ಲ ನಿಮಗ್ ಮನಸ್ ಕುಡಂಗಿತ್ತಂದ್ರ ಕುಡರಿ ಒಳ್ಳ ಅಂದ್ರ ಬಿಡ್ರಿ ನಾ ಹೇಳಕ್ ಹೋಗಲ್ಲ ಅಂದ್ರ ಬಸನು ಆತ್ ತೊಗೊರಿ ಕಾಕ ತೊಗೊಳಕ ಅಂದನ. ಅಭಿನೂ ಯಾಕೆ ತೊಗೋಳೋಲಕ್ಕ ಅಂತ ಅಂದಾನ.
ಅಂದ್ರು ನಿಮ್ ಮನ್ಯಾಗ ಮಂದಿ ಚಂದ ಅದಾರಕ್ಕ.
ಹ್ಮ್ ಅದ ಒಂದ್ ಪದ್ದತಿ ಚೆಂದ ಐತವ ನಮ್ಮ ಮನಾಗ ಕೊಡುದಿಲ್ಲ ಒಡ ಹಟ್ಟಿದ್ರು ಕೊಡಂಗಿ ಹಾಕೊಳ್ಳ ಅಂತ ಒಂದ ಎಕರಲ್ಲ ಒ ಸಾವಿ ರೂಾಯಿ ಕೊಡ್ಬೇಕಂತಿಂದ ಮುಂದ ನೋಡ್ರೆ ಈಗ ಒಂದ ಎರಡ್ ಎಕ್ಕಾರ್ ಹೊಲ ಇಲ್ಲ ಅಂದ್ರೂಏಂದ್ರ ಮೂತ್ಲ್ಕ ಲಕ್ಷ ರೂಪಾಯ ರೇಟ್ ಅದ ಇದು
ಕೊಡಲ್ ಯಾರು ಕೊಡಲ್ಲ ನಾನೇ ಹೇಳ್ತೀನಲ್ಲ
ಮನ ಒಂದ ಅದ ಮನಿ ಬಸ್ ಗಿರಲ್ಲಾಕ್ ಅಂತ ಹೇಳಿದ್ರ ಅವ್ರಕಾಕ ಅವ ನೀ ಮ ಇಲ್ಲ ಮ ಇಟ್ಕೊೋಕಕ್ ಮನದೊಳಗೆ ಯಾರು ಹೋಗಂಗಿಲ್ಲ ಅದು ಮನಿನನು ಐತಿ ದೊಡ್ಡ್ದ ದೊಡದ ಐತೆ ಕಿನ್ ಮನಿ ಜಾಗಾನೂ ಐತಿ ಸೈಟ್ ಹಾಕಿದ್ರ ಅಂದ್ರ ಏನಿಲ್ಲಾಂದ್ರರು ಒಂದು ಇಪ್ಪತ್ತು ಸೈಟ್ ಕೊಡ್ತಾವದ ಒಳಗ್
ಹೌದನಕ್ಕ
ಸೈಟ್ ಹಾಕನಾರ ಮಾರೋದ್ರಂದ್ರನು ಒಂದ್ ಐವತ್ ಲಕ್ಷದ ಗಟ್ಲೆ ಲಾಭ ಐತೆತಿ
ಹ್ಮ್ ಚಲ ಆಯ್ತ್ ಮಡಕ್ ಬಸ್ುನ್ ಒಟ್ಟು ಬಸ್ ಚೆಂದ ಅದನ ಇಲ್ಲಪ್ಪ ಸಾಕತ್ತದ
ಹ್ಮ್ ಬಸ್ಸು ಚಂದದ ನೋಡುವಾ ಈಗೇ ಅವ್ ಹಡ್ದಾರ ಇಲ್ಲ ಹಂಗ ಅದ ನ
ಗ್ಯರಿ ಬಿಡಕ ಪಾಪ ಯಾಕಂದ್ರ ಸನ್ನಾರೆ ನೋಡಿ ಇವಾಗ ನೀ ಹೇಳದಕು ಅದಕ್ಕೂ ಬಾಳ ಇದಾಗುತ್ತೆ
ಹ್ಮ್ ಖುಷಿ ಆಯ್ದ ನೋಡು ಅವ್ನು ಖುಷಿ ಅದಾನ ಅವನು ನಾವು ಖುಷಿದದಿವವ ನಾವು ಸ್ವಲ್ಪ ಬಿದ್ದಿವವಿ ಕ್ಕ ಸದ್ಯಕ್ಕೆ ಅವನಿಗೆ ಧೈರ್ಯಐತೆ ನನಗ ನಮ್ಮಕ್ಕಳಗ ಒಂದೊಂದು ತರಕ್ಕ ಅನ್ನದ್ದ ತಳ ಒಳಗ ಐತೆತಿಗ ಆಕೇನು ಚಂದ್ ಹಿ ಹಳ ಹೇಳಲ್ಲಾಕೆೋ ಏನಾರ ಮಾಡ ಒಂದ್ ಸ್ವಪ ಉ್ಧಾರ ಮಾಡಬೇಕ ಅ್ ತಲ ಹುಗಯಐತಿ ಹಂಗಾಗಿ ಮತ್ತ್ ಕಾಕನ ಹತ್ರ ಮಾತಾಡಿ ಇದು ಮಾಡಿದ ಇಲ್ಲಂದ್ರೆ ನೀವು ಕುಡಿಲ್ಲಂದ್ರ ಕುಡುವಂತಷ್ಟ ಹೇಳಿಲ್ಲ ಅವನೇ ಹೊಲಮರ ಕೊಡ್ತೀ ಅಂದ್ರ ಕಾಕ ಬಡಂದ್ರು ನೀಕ್ ಹೊಲ ಮರ ಹೋಗತಿದಿ ಒಂದ್ ಸೈಡ್ ಕೊಡ್ತೀ ಆಕಿಗೆ ನಿಮ್ಮ ಅಪ್ಪನು ಯಾಕ ನೀ ಹಿರಿಯರ್ ಗಳಸ ಆಸ್ತಿ ನಮ್ಮ ಮತ್ರ ತಗೋಕ್ ಆಗಲ್ಲ ಸೈಟ್ ನ ಕೊಡ್ತೀನಕಗೊಂದು ಮನಿ ಕಟ್ಕೊಳಕ ಹ ಹೇಳಕಿಗೆ ಜಾಗ ಮಾರ ರೊಕ ಇಡ ಕೇಳ ನಮ್ಮನೆ ಕಟ್ ಕೊಡ್ತಿನಿ ಸ್ವಲ್ ಏನಾರ ಶಾರ್ಟಜ ಬಿದ್ರಾಕ ಸ್ಲ್ಪ ಹಾಕ ಕೇಳ ನಾ ಸ್ವಲ್ಪಾಕ್ತಿನಿ ಹಾಕ್ಬಿಟ್ಟ ಒಂದ್ನಿ ಕಟ್ ಕೊಟ್ಬಿಡಮ್ಮಿ ಆಕಂದು ಲೈಫ ಸೆಲ್ ಆಗ್ತೈತಿತ ಅದನ್ನ ಅವರು ಅದನ್ನ ಹೇಳಾರ ನಿ ನೀನ್ ಚಂದ ಇದ್ದಿ ಮುಂದೆ ಎಲ್ಲದಕ್ಕೂ ಕೈ ಹಿಡಿತೀವಿ ನಾಳಗ್ ಮಕ್ಕಳು ಎಜುಕೇಶನ್ ದ ಒಂದ್ ಮದ್ವಿ ಅಂತದ ಪ್ರತಿದಕ್ಕೂ ಸಪೋರ್ಟ್ ಮಾಡ್ತೀವಿ
ಅಲ್ಲಕ ಮತ್ ಕೈ ಹಿಡಿಯಂಗ ನಿನ್ ಮತ್ ಎಲ್ಲಾನ ಇದನ್ ಮಾಡುವಂಗ ಆದಂತು
ಹ್ಮ್ ನೋಡಿ ನಾಳ ಏನಾರು ಸಪೋಜ್ ಏನಾರರು ಪ್ರಾಬ್ಲಮ್ ಐತೆತ ಅಂದ್ರ ಕೈ ಹಿಡಿಯೋಷ್ಟ್ ಮಿಟ್ಟ ಗ ಬಡಗಿವಾಗ
ಬಾಳ ಖುಷಿ ಆಯ್ತು ಕೇಳಿ
ಅವ್ ಸ್ಟೋರಿ ನಮ್ ಮುಗದ್ ಹೊತ್ ನೋಡಿವತ್
ಯಾಕಂದ್ರ ಒಬ್ಬ್ರನ ಕಣ್ಣಾರೆ ನೋಡ್ದಾಗ ಅವ್ರ ಬಗ್ಗೆ ಹಾಗ ಒಳ್ಳೇದ್ ಮತ್ತ ಕೇಳ್ದ ಬಾಳ ಇದು ಅನಸತಿ
ಕೆಟ್ಟವ್ನ ಆದಾಗ್ನು ಅವನ್ ಕೇಳ್ಬೇಕಂದ್ರೆ ಬೇಜಾರಾಗತ್ತ ಹಿಂಗ ಇದವನ್ ಹಿಂಗ ಆದ್ನಲ್ಲ ಅಂತ ಹೇಳಿ ಕೆಟ್ಟಾಗಿ ಇದ್ದವನು ಒಳ್ಳೇವನ ಆದ್ನಂದ್ರ ಅದನ್ ಕೇಳ್ದಕೂ ಖುಷಿ ಆಗುತ್ತ
ಹ್ಮ್ ಯಾಕಂದ್ರ ಕಣ್ಣಾರೆ ನೋಡ್ಬಿಟ್ಟೆ ನವಾಗ ಒಳಗ ಕುಂದರ್ತಿದ್ನಂದ್ರು ಯಾವಾಗ ಮ್ಯಾಮ್ ನೋಡ ನಡೆಯ ಒಲ
ಹ್ಮ ಹೆಂಗ ಬತ್ ನ್ ನೀನ ನೋಡಿಲ್ಲ ಜೋಡ್ತ ಬರ್ತಿದ್ದಿ ಹಂಗ ಹಂಗ ಜೋಲಿ ಹೊಡ್ಕ ಕಕೊಂಡು ಎಲ್ಲಿ ಹೇಳ್ತಾನ ಎಲ್ಲಿ ಬೀಳ್ತಾನ ಹೆಂಗ್ ಮಾಡ್ತಾನ ಯಾರ್ಗು ಏನು ಅಂದವನ ಅಲ್ಲ ಯಾವತ್ ನ್ ಕುಡೀಲಿ ಮಾಡ್ಲಿ ಯಾರ್ ಅವನಲ್ಲ ಯಾರಿಗೆ ಇದು ಮಾಡವನಲ್ಲ ಅವಂದವ್ನ ಕುಡತಿದ್ ಅವನವನ ಇರ್ತಿದ್ದ ಅಷ್ಟೇ ಹ್ಮ್ ದೇವ್ರ ದೇವ ಎಲ್ಲಾ ಚೆಂದ್ ಆತು ಅಷ್ಟ ಸಾಕವಾ
ಎಲ್ಲಾ ನೋಡೋಣ ಒಂದ್ಸರಿ ಬರ್ತಿವಲ್ಲ ಅವಾಗ ನಿಮ್ ಫ್ಯಾಮ್ಲಿ ಎಲ್ಲಾ ನೋಡಿ
ನೋಡುವ ನಮ್ ಫ್ಯಾಮಿಲಿ ಚಂದ ಐತ್ವ ನಾನೇ ಇಷ್ಟು ದಿವ್ಸ ದೂರ ಉಳ್ಕೊಂಡ ಕಳಕ್ಕಂ ಬಿಟ್ಟನನಾನ ಸೇರಿ ಈಗ ಏನಂದ್ರೆ ಒಂದ್ ಎಲ್ಲರೂ ಹೋಗ್ಲಲ್ಲ ಇಲ್ಲಿ ಶರಣ ಹೋಗ್ಲಿ ಸಿದಿದ್ದು ಸಿದಿದ್ದು ಅಷ್ಟು ಕರೆಯಲ್ಲ ಬರೆಯಲ್ಲ ಈ ಶರಣ ಅಕಸ್ಮತ್ ಎಲ್ಲಾರೂ ಹೋಗೋದ ಇದ್ರರು ಬಿ ಈ ಎಕ್ ಬಂದಿತಳ ಅವ್ರ ಮನೆ ಎಲ್ಲರನ್ನ ಕರೀತಾನ ಅವ್ನು ಬರಿ ಎಲ್ಲಾದರ ಹೊಗಡೆ ಹೋಗಣಲ್ಲ ಹೊರಗಡೆಟ್ಟ ಮಾಡ್ಕೊ ಬರೋಣ ಅಂತೇಳಿ ಅವನು ಕರಿತಾನ ಸಫೋಜ ಇಲಿ ಸುಜಾತ ಬಸು ಹಾ ಅವ್ನು ಕರಿತಾನ ಶರಣುನು ಕರೀತಾನ್ ಪ್ರಿಯಾಂಕನು ಕರಿತಳ ಲೆಕ್ಕಾಚಾರ ಹಾಕಲ್ಲ ಅವರೆಲ್ಲಾ. ಅವ್ರ ಮನೆಗೆ ಯಾರು ಬಂದ್ರ ನಮ್ಮನ್ನ ನಮ್ಮನ್ನು ಸೇರ್ಸ ಕರೀತನ ಆವಾ ಶರಣು ಬಸು ಅದ್ರನು ಕರಿಬೇಕಂದ್ರೆ ಪ್ರಿಯಾಂಕಾ ಅಕ್ಕನ ನನ್ನ ಸೇರ್ಸಿ ಕರತವ ಎಲ್ಲಿ ಕರೆ ಕರ್ಕೊಂಡ್ ಹೋಗೋದಿದ್ರುನು. ಒಂದ್ ಎಲ್ಲಾರ ಹೊರಗ ಹೋಗೋದಿತ್ತ ಅಂದ್ರೆ ಸುಜಾತ್ ಬಂದಿಳ ಅಂದ್ರ ಎಲ್ಲರು ಹೊರಗ ಹೋಗಬಂದ್ ಕರ್ಕೊಂಡೋಗಿತಾನೆ.
ಇರ್ಬೇಕಕ್ಕ ಹಂಗ ಯಾವಾಗ್ಲೂ ನಮ ತಕ್ಕ
ಆವ ಅವ್ನ್ ಹೆಂಡತಿ ಸಪರೇಟ್ ಅವ್ರು
ಹ್ಮ್
ಕರೆಯೋದಿಲ್ಲ ಇವ್ರು ಹಂಗಿಲ್ಲ ಸಿದ್ದು ಶರಣ ನಮ್ಮ ಅಭಿನ ಅಷ್ಟೇಪ್ಪಾ ಎಲ್ಲಾದ ಬೆರಿತ ಅವನು ಶಿವ ಶುಭರಿ ತಳ ಐಶು ಬೇರಿತಳ ಅಬಿ ಬೇರಿತನ ಮತ್ತ ಆವಾ ಒಬನೇ ಸಪರೆಟ್ ಅದಾನ್ ನಮ್ ಮನೆ ಒಳಗ ಣ್ಣ ಅವ್ ಬರೇ ಗಳಿಸಬೇಕಂಬ ಅ ಹುಚ್ಚೈತೆೇನಿ
ಏನ್ ಕಳಸ್ತಾವ ಏನ
ಅವ್ನ್ ಹೇಳ್ತೀನ ಅಷ್ಟ ಬರ ಅವ್ರು ಅಕಿನ್ ತವ್ರ ಮನೆ ಕಡೆದಕಿ ಅಕಿ